ಏನಂಬ್ರಪುಕ್ಕೆ ನೆನ್ತ್ ಮಾಡ್ಕಂಡಿ. ಕರೆ ಮಾಡ್ಬಿಟ್ಟಿದ್ದೀರಾ ದೊಡ್ ಮಂದಿ.
ಸುಮ್ಮ್ನೆ ಮಾಡ್
ಹೌದ ಎ ದೇವ್ರಪ್ಪ ನಮ್ದು ನಾವೇ ಚಿಕ್ಕೋರಪ್ಪಾ ನಿಮ್ ಮುಂದೆ ನೀವೆಲ್ಲ ಈಗ ಪಿ ಯು ಕಾಲೇಜ್ ಎಲ್ಲ ಮುಗ್ಸಿ. ಇಂಜಿನಿಯರಿಂಗ್ ಎಲ್ಲ ಸೇರ್ಕೋತೀರಾ. ದೊಡ್ಡವ್ರು ನಮ್ನೆಲ್ ಮಾತಾಡ್ಸ್ತೀರಾ.
ನೀವ್ ಅದೇ ಎಲ್ಲಾ ಮುಗ್ ಸ್ಫುಟಿದ್ದರಲ್ಲವಾಗ್ನೆ
ಹ ಮುಗ್ಸಿದವು ಇನ್ನ ಬಿಜ್ಜಾನ್ ಐತಪ್ಪಾ ನಾವೆಲ್ಲ ನಾರ್ಮಲ್ಗ ಇದು ಡಿಗ್ರಿ ಮಾಡಿರ್ತೀವಿನೊ. ಓಕೆ ಹ್ಮ್ ನೀವು ಎಲ್ಲ ಇಂಜಿನಿಯರಿಂಗ್ ಮಾಡೋ ದು ಲಕ್ಷ ಲಕ್ಷ ಕೊಟ್ಟಿ ಸೇರ್ಕೋತಿ ಯ ಮಾಡ್ತೀರಾ. ಇನ್ನೇನ್ರಿ ಸಮಾಚಾರಗಳು ಮತ್ ತ್ತೆ ಏನು ಮಾಡ್ಕೋತೀರಾ ಅಥವಾ ನೆನ್ ಮಾಡ್ಕೊಳ್ಲ್ವಾ
ನನ್ಗೇನ್ ಇಲ್ಲ ಮಾಡ್ತರ್ ತಿವಾ ಹಂಗಂಗೆ ನೀವೇ ಮರ್ತ್ಕೊಬಿಡ್ತೀರಾ ನಮ್ನ.
ಪ್ಪಾ ನಿಮ್ನೆಲ್ ಮರ್ಸ್ಕೊಳೋದಪ್ಪ ಏನೋ ಆಪ್ಷನ್ ಎಂಟ್ರಿ ಏನೋ ಬಿಟ್ಟಿರ್ಬೇಕಲ್ಲ ಇವತ್ತು.
ಹ್ಮ ಹೌದು ಬಿಟ್ಟವ್ರಂತೆ.
ಕಾಲೇಜ್ ಅಲ್ಲಿ ಇದ್ ಮಾಡ್ಕೊಂಡ ಎಲ್ಲಾನು ಒಂದ್ ಕಡೆಗೆಲ್ಲ ಬರ್ಕ್ ಕಂಡಿ ನೋಡಿದ್ಯಾ ಇಷ್ಟುರ. ಹಿಂಗಗಳಿದ್ದಾವೆ ಏನೇನೈತಿ, ಎಲ್ಲಾ ನೋಡಿಕೊಂಡಿದ್ದೇನ
ಹಾ ಬರ್ದಿದ್ದೀನಿ ಒಂದ್ ಸೈಡ್ ಒಂದ್,
ಹೌದಾ ಹೌದ ಸುಮಾರು ಎಷ್ಟ ಕಾಲೇಜ ಬರ್ದಿ, ದಿದೆಯಾ
ಒಂದ್ ಎಪ್ಪತ್ತರಿಂದ ಎಂಬತ್ತ ಇರ್ಬೋದೇನ,
ಹೌದಾ ಹು ಹು ಹೌದಾ ಬರೀ ಎಪ್ಪತ್ತಿಂದ, ಬೇರೆ ಎಂಬತ್ತ ಎಲ್ಲ ಆಗಲ್ಲ ಹತ್ತತ್ರ ಒಂದ್ ಇನ್ನೂರ್ ಕಾಲೇಜ್ ಮುನ್ನೂರ್ ಕಾಲೇಜ್ ಹಾಕು ಹಾಗೆ ಚೆನ್ನಾಗಿರೋದು.
ಹ ಹೌದಾ.
ಹೂ
ಹ ಹಾಕ ಚನ್ನ,
ಹ ಹಾಕು ಎಲ್ಲ ಮ ಯ ಹಾಕ, ಹಾಕು ಎಲ್ಲಾ ಮಾಡ ನೋಡು,
ಹಾ
ಇರು ಜಗ,
ಹ ನಾನು ಕರೆ ಮಾಡ್ತೀನಿ ಅಮ್ಮ ನಿಂಗೆ,
ಯ ನಾನೇ ಇದು ಸರಿ ಮಾಡಿದ್ದೀನಿ ಈಗ ಮತ್ತೆ, ಮತ್ತೇನು ಮಾಡಕ್ ಹೋಗ್ಬೇಡ ಅದು ಸೊನ್ನೆ ಬಂದಿತ್ತಲ್ಲ ಅದು ಸರಿ ಮಾಡಿದೀನಿ ನಾನು ಈ ಕಡೆ ಒಂದ್ ಸ್ವಲ್ಪ ಇರು ನಮ್ಮ ಗೆಳತಿ ಜೊತೆ ಮಾತಾಡ್ತವನಿ.
ಹಾ ಆಯ್ತ ಯ್ತು ಮಾತಾಡು.
ಮತ್ತೆ ಇನ್ನೇನ್ ಸಮಾಚಾರಗಳು ಎಲ್ಲಾ ಹೇಳಿ ಸ್ವಲ್ಪ,
ಏನಿಲ್ಲ ಊಟ ಎಲ್ಲ ಆಯ್ತಾ,
ಊಟ ಇನ್ನು ಮಾಡಿಲ್ಲಪ್ಪಾ ಇಲ್ಲಿ ನಮ್ಮ ವಸತಿ ನಿಲಯದಲ್ಲಿ ಊಟ ಕೊಟ್ಟವ್ರೆ ಅದೆಲ್ಲಾ ಏನ್ ಚೆನ್ನಾಗಿಲ್ಲ ಅಷ್ಟೊಂದು,
ಏಕೆ ಚೆನ್ನಾಗ್ ಮಾಡಲ್ವಾ,
ಅಷ್ಟೊಂದ ಏನ್ ಚೆನ್ನಾಗ್ ಮಾಡಲ್ಲ ಅಪ್ಪ ಏನೋ ಒಂದ್ ತಿನ್ಬೇಕಲ್ಲ ಹೊಟ್ಟೆ ಪಾಡು.
ಹ
ಹು
ಹು ನೀ ಮನೆಯಿಂದ ಏನಾದ್ರು ತಗೊಂಡ್ ಹೋಗು ಒಂದ್ ವಾರ ಆಗ ಆಗಸ್ಟು,
ಹೂ ಗೊತ್ತಿಲ್ಲ ಯಾದೋ ನೋಡದೇ ಏನ ಯ ಗ ನ ನ ನೋ ಕ ನೋ ಮಾಡ ಕ ಆಡ ಬ ಇ ಹ
ಹ್ಮ್
ಮ ಇನ್ನೇನ್ ಸಮಚರಗಳಪ್ಪಾನ ಇಲ್ಲಿ ನಮ್ಗೆ ಗೆಳತಿ ಏನೋ ಕೇಳ್ತಿದ್ದು ಹ್ಮ ಅದ್ನೇ ಹೇಳ್ ದೇ ಅವಳಿಗೆಲ್ಲ ಏನೇನ್ ಮಾಡ್ಬೇಕು ಏನೇನ್ ಬಿಡ್ಬೇಕು ಅಂತ ಎಲ್ಲಾ ಹೇಳಿದ್ದೀನಿ ಹ್ಮ್ ಮತ್ತೆ ಮತ್ತೆ ನೀನು ಊಟ ಆಯ್ತಾ ಊಟ
ನಂದು ಇನ್ನ ಇ ಇಲ್ಲ ಇವಾಗ್ ಮಾಡ್ಬೇಕು ನಾನು
ಹೌದಾ ಊಟ ನಮ ಆಯ್ತು ನಾನು ಮಾಡ್ದ ಇದು ಕೊಟ್ಟಿದ್ರು ಹೊಸತಿ ನಿಲಯದಲ್ಲಿ ಇವತ್ತೇನು ಯಾರ್ದೋ ಹುಟ್ಟಿದಬ್ಬ ಅಂತೆ ಯಾರ ಫೋಂಡ್ರೆಸ್ ಏನು ಅಂತ ಅಯಪ್ಪನ್ ರುಟ್ಟಿದ ಬೈದಿದತ್ ನಮ್ಗೆಲ್ಲಾಏನೇನ ಕೊಟ್ಟಿದ್ರು ಮೊಸರನ ಅಂತೆ ಬಾತ್ ಅಂತೆ ಚಿತ್ರನ ಅಂತೆ ಮತ್ತೆ ಏನೇನೋ ಜ್ಯೂಸ್ ಅಂತೆ ಐಸ್ ಕ್ರೀಮ್ ಅಂತೆ ಏನೇನೋ ಸುಮಾರು ಎಷ್ಟು ತರದ ಸಿಹಿ ತಿಂಡಿಗಳು ಮತ್ತೆ ಮಾಂಸಾಹಾರಿ ತಿನ್ನೋರ ಮಾಂಸ ತಹಾರಿ ಸಸಿಹಾರಿ ತಿನ್ನೋರಿಗೆ ಅದು ಹಗೆಲ್ಲ ಕೊಟ್ಟಿದ್ರಪ್ಪಾ
ಹ್ಮ್ ಅಷ್ಟೊಂದಲ್ಲ ಕೊಟ್ಬಿಟ್ಟಿದಿರಾ
ಪಾ ಎಲ್ಲಾ ಕೊಟ್ಟಿದ್ರು ಹ ಏನೋ ಮಾಡ್ಬೇಕ ಕಲ್ಲಪಾ ಹೊಟ್ಟೆಪಾಡು ಎಲ್ಲ ಒಂದ ಎಲ್ಲೋ ಕೊಟ್ಟಿ ತಿನ್ಬೇಕು ಯಾವ್ದಾರ ಮದ್ವೆ ಇದ್ರೆ ಅಲ್ಲಿ ಹೋಗ್ ತಿನ್ಕೋತತಿವಿ ನವುಾವದಾರ ತ ತಿತಿ ಊಟ ಇದ್ರ ಅಲ್ಲಿಗೆ ಹೋಗಿ ತಿನ್ಕೋತೀವಿ ವಿ ಏನೋ ಒಂದಲ್ಲ ಹೊಟ್ಟೆಪಾಡು ಏನೋ ಮಾಡ್ಬೇಕಲ್ಲ ಹಂದನ್ ಅಂತಿದ್ದೆ ಅಲ್ಲ ಆಗ ಯಾವ್ದೋ ನಿಮ್ ಅಕ್ಕೊಂದು ಮತ್ತೆ ನಿಂದು ಸೇಮ್ ತರದ ವ ಇದದೆ ಧ್ವನಿ ಇದೆ ಅಂತ ಈಗ ಹಂಗೆ ಎನ್ಸ್ತಾಯ್ತಾ
ಇವಾಗೇಏನು ಹಂಗೇನಿಲ್ಲ
ಹ್ಮ ಮಲಲು ಚಿ ವಯಸಲಿದ್ದಾಗ ಇಬ್ರು ನಾವೆಲ್ಲಾ ಹಾವಳಿ ಜೋಳಿ ಮಕ್ಳೆಲ್ಲಾ ಹಂಗಾಗಿ ಧ್ವನಿ ಒಂದೇ ತರ ಇರುತ್ ನಮ್ದು
ಹ್ಮ ಹಾ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಪ ಹೇಳ್ಬೇಕಪ್ಪಾ ದೊಡ್ ಮಂದಿ ಅದೇ ಏನು ಎಗ್ರೈಸ್ ಮಾಡೋದು ಮತ್ತೆ ಮ ಸಾರು ಮಳ್ಸೋದೆಲ್ಲ ಹೇಳ್ತೀವಿ ಅಂದಲ್ಲ ಹಂಗೆ ಸ್ವಲ್ಪ ಹೇಳು ಸಾರು ಮಳ್ಸೋದ್ ಹೆಂಗೆ ಅಂತ ಹೇಳು ನಾವು ಇಲ್ಲಿ ಮಳ್ಸ್ಕೋತೀವಿ ಕೇಟಲ್ಲಲ್ಲಿ
ಓ ಅದ ಅದೆಲ್ಲಾ ಇಟ್ಟಿದ್ದೀರಾ ಮಾಡ್ಬೋದ ನೀ
ಹ್ಮ
ಹಾ ಹೇಳ್ತೀನಿ ಹೆಮಾದ್ರೆ ನೋಡ್ಕೋ
ಸಸದ ಇಳ್ಕೋ ಏನ ಏನ್ ಮಾಡ್ಬೇಕು ಅಂತ ಹೇಳು. ನನ್ ಬರ್ಕೋತೀನಿ ಹ್ಮ್ ಹ್ಮ್ ಹೇಳಂಗೆ.
ಒಂದ್ ಬೋಸಿ ಇಡ್ಕೋಬೇಕ ಏನಪ್ಪು ಇದ್ದೇನ ಅ ಬೋಸ್ ಇಡ್ಕೋಬಿಟ್ಟು ಗ್ಯಾಸ್ ಅಲ್ಲಿ ಎಲ್ಲ ಮಾಡಕೋಬ ಬಿಡ್ತಿಯ ನೀನು ಮಾಡ್
ಹೇಳೆ ಮೊದ್ಲಿಂದ ಹೇಳ್ತಿನ್ ಕೇಳ್ಸೋ.
ಸರಿ ಆಯ್ತವ ಮೊದ್ಲಿಂದಾನೇ ಹೇಳು. ಹ್ಮ ಎಲ್ಲಾನು ಹೇಳ್ಬೇಕವ ಕೇಳುದ್ರೆ ನೀವು ಕೇಳುದ್ರೆ ನೀವ್ ಹೇಳುದ್ರೆ ನಾವು ಕೇಳುವರಂತಾರ ಆಕ್ತಿವಿ. ನೀವ್ ಹೇಳಿಲ್ಲ ಅಂದ್ರೆ ನಾವು ಕೇಳುವವರಂತ ತರ ಆಗಲ್ಲಾ ಹೇಳಿ.
ಕೇಳು ಕೇಳು ಹೇಳ್ತೀನಿ ಆಮೇಲೆ ಈರುಳ್ಳಿ. ಕತ್ರಸ್ಕೊ.
ಈರುಳ್ಳಿ ಕತರ್ಸ್ಕೋಬೇಕಾ ಹೂ ಕರ್ಸ್ಕೋತಿವಿ.
ಹಾ ನೀವ್ ಎಷ್ಟ್ ಜನ ಇದ್ದೀರಿ ನೋಡ್ಕೊಂಡು ಕದ್ರಸ್ ಸ್ಕೋಬೆಕ್ ನೀನು.
ಸುಮಾರು ಅಷ್ಟೇ ಈರುಳ್ಳನ್ನ ನಾವ್ ಕತ್ರಸ್ಕೊಬೇಕಾ.
ಹಾ.
ಹ್ಮ್ ನೋಡು ನನ್ಗೆ ಎಲ್ಲಾ ಈಗ ಬೇಗ ಬೇಗನೆ ಮಾತಾಡಕೂ ಬರುತ್ತೆ ನಿಮ ನಿಧಾನವಾಗಿ ಮಾತಡೋಕು ಬರುತ್ತೆ ಎಲ್ಲ ತರ ಮಾತುಗಳನ್ನು ಮಾಡ್ತೀನಿ ಹಿಂದಿಲಿ ಬೇಕಾದ ಮಾತಾಡ್ತೀನಿ ಎಲ್ಲ ಭಾಷೆನು ಮಾತಾಡ್ತೀನಿ ಮರಾಠ ಮಾತಾಡ್ತೀನಿ ಎಲ್ಲಾ ಮಾತಾಡ್ತೀನಿ.
ಎಷ್ಟು ಭಾಷೆ ಬರ್ತದೆ ಸುಮಾರು ನಿಮ್ಗೆ.
ತ್ತು ಭಾಷೆ ಮಾತಾಡ್ತೀನಿ ನಾನು ಮತ್ ಸುಮ್ನೆ ಯಾಕ ಹೇಳೆ ಈಗ ಮನ್ಸೂ ಸಾರ್ ಮಾಡೋದ್ ಹೆಂಗೆ ಅಂತ ಹ ಹೇಳಿಬಿಡ ಮತ್ತೆ ಹೇಳ್ತೀಿ ಮಾತಾಡೋದು ಇದ್ರು ಕುತ್ಕೊಂಡಿ.
ಹ ಹ್ಮ ಮೊದ್ಲು ಈರುಳ್ಳಿ ಕಟ್ ಮಾಡ್
ಹ ಇಲ್ಲಿ ಬಟ್. ಮುಡ್ಕೊಂಡ ಆಯ್ತು.
ಆಮೇಲೆ ಒಣ್ ಮೆಣಷಿಕಾಯಿ ತೊಗೊ.
ಹ್ಮ ಒಂದ್ ಮೆನಸಿಕಾಯ ತೊಗೋಬೇಕ ಒಗ್ಗ ರಣೆಗೆ ತಗೊಂಡು ಈ ಹೋಗಿ ಪಕ್ಕದ ಮನೆಗ ಇಸ್ಕೊ ಬಂದೆ.
ಹಾ ವಸತಿ ನಿಲಯ ಪಕ್ಕಾ ಮ ಮನೇ ಇದ್ಯಾ.
ಹ್ಮ ವಸತಿನ ಪಕ್ಕ ಮನೆ ಅದೇ ಎಮ್ಮೆ ಕರ ಇವೆ ಹಸು ಕರ ಇವೆ ಮನ್ಸೂರ್ಗಳವ್ರೆ ಹಂದಿ ಮರಿಯವೆೇ. ಎಲ್ಲ ಅವ್ರೆ ಜನ್ರು ಅವ್ರೇ. ನಾಯಿಗೊಳ ಅವ್ರೆ. ಮತ್ತೆ ಗಿಳಿಗಳ ಅವೆೆ ಗುಬ್ಬಚ್ಚಿ ಗಳ ಅವೆ ಒನ್ಸ ಅವ್ರ ಎಲ್ಲ ತುಂಬಾ ತುಂಬಾ ತರಹದ ವ್ಯಕ್ತಿಗಳ ಅವರೇ ತುಂಬಾ ತುಂಬಾ. ತರದ ಪ್ರಾಣಿಗಳವ್ರೆ ತುಂಬಾ ತುಂಬಾ ತರದ ಜನಗಳವ್ರೆ. ಹ್ಮ ಹೇಳ ಮಳ್ಸರ್ ಕತೆ ಹೇಳಿ ಈಗ ನೀನ್.
ಕರಬೇವಿನ ಸೊಪ್ಪ ತಗೋ
ಏನೋ ಕರಬೇವಿನ ಸೊಪ್ಪ
ಹಾ ಮತ್ತೆ ಸಾಸಿವೆ ಇಟ್ಕೊ.
ಹ್ಮ ಸಾಸಿವೆ ಇಡ್ಕೋತೀನಿ ಹ್ಮ
ಆಮೇಲೆ ಅದನ್ನ ಎಲ್ಲಾನು ಒಗ್ಗರಣೆಗ ಹಾಕಿ ತಕೊ
ಹ್ಮ ಹೌದ ಸರಿ ಆಯ್ತು ತಾಕತಿನ ಒಗ್ಗರಣೆ ಗೆ
ಆಮೇಲೆ ನಿಂಗೆ ಟೊಮೊಟೊ ಹೆಂಗ್ ಬೇಕು ರುಬ್ಬಿರಬೇಕಾ ಇಲ್ಲ ಕುಯ್ದಿರ್ಬೇಕಾ
ಕುಯ್ಯಕ್ಕೆೆಲ್ಲ ಮೈ ಬಾರ ನನ್ ಕೈ ನಂತು ಕುೂಯ್ಯಕ ಆಗಲ್ಲ ರುಬ್ಕೊಂಡೋಗ ಬಿಟ್ರೆ ಸರಿಯಲ್ಲ ಕರೆಂಟ್ ಒಟ್ಟಿಗೆ ಹಾಕ್ಬಿಟ್ಟೆ ಅದೇ ರುಬ್ಕೊ್ಬಿಡುತ್ತಲ್ಲ ತಂತತಾನಗೆ
ಹ್ಮ್ ಅಷ್ಟೇ ಹೆಂಗ ಮಾಡುವ.
ಹ್ಮ್ ಹಂಗೆ ಮಾಡ್ಕೋತನವ ಇಲ್ಲಿ ಏನ್ ಗೊತ್ತಾ ನಮ್ಗೆಳ್ತತಿ ಒಬ್ಳ ಅವ್ಳವ ಇಷ್ಟು ಫುಲ್ ಡೆಡಿಕೇಶನ್ ಎಲ್ಲ ಆಗೋಗವಳ. ಬರೀತಲ ಬರೀ ತಳಬಹದು. ಓದ್ತಾಳ ಓದ್ತಾಳ ಮೂವಿ ನೋಡ್ತಾಳಾ ನೋಡ್ತಾಳ ಇನ್ ಯಾವಾಗ ಒಂದ್ಸಲ್ಪ ಪರಿಚಯ ಮಾಡ್ಸಿದ್ನಲ್ಲ ಸಂಜೆಏನ ಕರೆ ಮಾಡಿದಂತೆ ಮಾತಾಡ್ತಿದ ಅಂತ ಅವರ ಜೊತೆ
ಹ್ಮ ಮಾಡಿದ್ದೆ ಅವ್ರಂತೂ ಎಲ್ಲಾ ಮೂವಿನ ನೋಡ್ ಪುಟ್ಟ ಗೌರಿ ನೋಡು
ಹ್ಮ್ ಎಲ್ಲಾ ಬರಿ ಮೂವಿನ ನೋಡ್ತಾಳಪ್ಪಾ ಮೂವಿ ಜೊತೆ ಓದೋಕೂ ಓದ್ತಾಳ ಬರಿಯಕು ಬರತಾಳ ಅ ಕಿವಿಗೇಏನೋ ಒಂದ ಏನ ಸಿಗಸ ಕುತಿರಲ್ಲ ಅದಂತೂ ಸಿಗುಸ್ಕ ಕುತ್ಕೋ ಬಿಡ್ತಾಳ ಆಮೇಲೆ ನಂಗೆ ತಲೆ ನೋವಿದೆ ಮೈಗೆ ಏನಿದೆ ಕಿವಿ ನೋವು ಇದೆ ಅಂತ ಹಚ್ಕೊಂಡಂಗ ಆಡ್ತ ತಾಟ ತಗೋ
ಹ್ಮ
ಇಲ್ಲಿ ಇನ್ನೊಬ್ಳು ಭಾಗ್ಯಮ್ಮ ಯಾವದೋ ತರದ ಇದ್ದಾಳೆ ಅವ್ಳು ಏನಿಲ್ಲ ಬರೀ ಒಂದ ದಡಿ ಬುಕ್ ಇಟ್ಕೊಡ್ಬಡ್ತಳ ಅವ್ಳಂತೂ ಅದನ್ನ ಓದ್ತಾನೇ ಕುತ್ತತಿರ್ತಳ ಯಾವ್ದೋ ಅ ಇನ್ನೇನ ಓದ್ತಾಳೆ ಹೇಳು ಮತ್ತೆ ಮಾಡ್ದ ಸರ್ ಕತೆ ಹೇಳಿ ಕೋಸಿ
ಹಾ ಮತ್ತೆ ಟಮೊಟೊ ಹಾಕಬೇಕು ಅದನ್ನು ಹುರ್ಕೊಬ ಹುರಿಬೇಕು.
ಟಮೊಟ ಹುರ್ಕೋಬೇಕಕ್ ಇಲ್ಲಿ ಬಾಗ್ಯಮ್ಮ ಯಾರೋ ಉಮ ಇದ್ಲ ಉಮ್ಮ ಟಮೊಟಾ ವಡಿ ಅಂತೆ ಹೆಂಗೆ ಕುಕೊ ಬಿಡ್ತಾಳ ಅಂತ
ಹ್ಮ ಹುಯ್ಕೊಂಡು ಏನ್ ಅವ್ರ ಮಾಡ್ಕೊ ಬಂದ್ ಅವರು ಮಾಡತರ ಅವರು
ಹ ಹೌದಾ ನೀವ್ ಮಾಡತಾರ ನೀವ್ ಹೇಳಿ ಮೇಡಮ್ ಅವರೆ ಈಗ
ಹಾ ನಾವ್ ಮಾಡತರ ಹೇಳ್ತ ತನ ಕೆಲ್ಸಕೋಳಿ ಹ ಮತ್ತೆ ಇದು ಹುಣ್ಸೆ ಹಣ್ಣು ಹುಳಿ ಹಾಕಿರ್ಬೇಕು
ಹ ಹೌದಾ ಹುಣ್ಸೆ ಹುಳಿ ಹಾಕೋತೀವಿ ಹ್ಮ್.
ಹ ಆದ್ರೂ ರಸ ಬಿಡ್ಕೊಬೇಕು ನೀನು.
ಹ್ಮ ರಸ ಉಡ್ಕೋಬೇಕು.
ಆಮೇಲೆ ಹುಣ್ಸೆನ್ ಸಿಪ್ಪೆಲ್ಲ ಹಾಕ್ಬಿಟಿಯಾ.
ಹುಣಸೇನ್ ಚಿಪ್ಪೆ ಎಲ್ಲಾ ನಾನ ಅಷ್ಟು ಮಬ್ಬೈನ್ ಇಲ್ಲ ಬಿಡು ಗೊತ್ತ ತದೇ ಹುಣಸೆನ್ ಸಿಪ್ಪೆಲ್ಲಾ ಲ್ಲ ನಾನು ಹೇಳು.
ಆಮೇಲೆ ನಿಮ್ಗೆ ಎಷ್ಟ್ ಬೇಕಷ್ಟು ಸಾಂಬಾರ್ ಪುಡಿ ಹಾಕೊಬೇಕು.
ನಮ್ಗೆ ಎಷ್ಟ ಬೇಕಾದ ಸಾಂಬಾರ್ ಪುಡಿ ಹಾಕೋಬೇಕಾ ಹೂಂ ಸರಿ ಆಯ್ತು.
ಹಾ ಆಮೇಲೆ ಅದು ಚೆನ್ನಾಗ ಕುದಿಯೋ ತನ್ ಕು ಕುದಿ
ಅದು ಚೆನ್ನಾಗ ಕುದಿಯೋ ತಕ ಕೊತ್ತಾ ಕೊತ್ತಾ ಕು ಕೊತಾ ಕೊತ ಅಂತ ಕುದಿಸ್ಬೇಕ ಹೂಂ ಕುದಿಸ್ತೀನಿ.
ಹಾ ಆಮೇಲೆ ಈರುಳ್ಳಿ. ಚಕ ಚಕ ಅಂತ ಕಟ್ ಮಾಡಿ ಕೂ
ಈರುಳ್ಳಿ ಹೆಂಗ ಕಟ್ ಮಾಡ್ಬೇಕೂ ಚಕ್
ರುಳ್ಳಿಯಲ್ಲ.
ಮತ್ತೆ ಇನ್ನೇನ್. ಈರುಳ್ಳಿನೇ ಓ ಕೊತ್ತಂಬರಿ ಸ್ವಲ್ಪ ಚಕ್ಕ ಚಕಾ ಚಕಾ ಪಕ್ಕ ಪಕ್ಕ ಅಂತ ಕಟ್ ಮಾಡ್ಕೊಬೇಕಾ? ಮಾಡ್ಕೋತೀನೀ ಬಿಡೂ ನೀನ್ ಹೇಳಿದ್ಮೇಲೆ ಮಾಡ್ ಕೊತಾರದೆ ತಿಂತಾ ಇರದೆ ಎಲ್ಲಾ ಮಾಡ್ತಾರದ ಸಾಂಬಾರ ಮಾಡ್ತಾರದೇ ಕುಡಿ ತಾ ಇರೋದೆ ಹಂ ಹೇಳು.
ಆಮೇಲ್ ಲಾಸ್ಟ್ ಅಲ್ಲಿ. ಅ ಕಾಯಿ ತುರ್ದಾಕ್ಬೇಕ್ ನೀನು.
ತುರಿ ತುರಿ ಅಂತ ತುರಿಬೇಕಾ?
ಅಲ್ಲ ಕರಕರ ಅಂತ ತುರಿಬೇಕು.
ಕರ ಕರನ ನಾವು ಪರ ಪರ ಅಂತ ತುರಿತೀವಿ ಹೂಂ ಹೇಳು.
ಹ್ಮ ನಂಗ ಎಲ್ಲ ತುರ್ಕೋ.
ಪರ ಪರ ಅಂತ ತೂರಿಬೇಕು ಈರುಳ್ಳಿನ ಕಟಕಟ ಅಂತ ಕಟ್ಟ ಮಾಡ್ಬೇಕು ಟಬ್ ಹ್ಮ ಕೇಳ. ಈರುಳ್ಳಿನ ಹಾಕ್ಬೇಕು ಸ್ವಲ್ಪ ಒಗ್ಗರೇಣೆಗೆ. ಇದು ಟಮೊಟಾನ ಪು ಪುಟ್ ಅಂತ ಕಡ್ಮ್ ಮಾಡ್ಬೇಕು ಮನುಷ್ ಸುಮ್ನೆ ಕಟ ಕಟ ಪುಟ್ಟ ಪುಟ್ಟ ಅಂತ ಕಟ್ ಮಾಡ್ಬೇಕು
ಇದು ಟಮಾಟನ ಜರ್ ಅಂ ತಾ ಆಡ್ಸ್ಕೋಬೇಕು
ಜರ್ ಅಂತ ಆಡ್ಸ್ಬೇಕ ಕರೆಂಟ್ ಅಲ್ಲಿ ನೀವು ಸರಿ ಸರಿ ಜರ್ ಜರ್ ಅಂತ ಆಡಿಸಸ್ತೀವಿ
ಹ್ಮ್ ಹಂಗೆ ಅಳ್ಸ್ಕೊ.
ಹ್ಮ ಮತ್ತೆ ಇನ್ನೇನ್ ಮಾಡ್ಬೇಕೇಳು ಮುಂದ ಬರ್ಸು ಹೆಂಗ್ ಮಾಡದಂ ಪಟ ಪಟ ಹೇಳು
ಅಷ್ಟೇ ಆಮೇಲೆನು ಸಾಂಬಾರ್ ರೆಡಿ
ಹೌದಾ ಹು ಹಂಗೆ ಸ್ವಲ್ಪ ಇರೋ ಹಂಗೆ ಸ್ವಲ್ಪ ಇರು ಮತ್ತೆ ನಿನ್ಗೆ ಯಾವಾಗಾದ್ರೂ ನಾನು ಸಮಯ ಸಿಕ್ಕಾಗ ಏನ್ ಮಾಡ್ತೀನಿ ಅಂದ್ರೆ ಇ ಕರೆಯನ್ನು ಮಾಡ್ತೀನಿ ಸರಿ ಮತ್
ಸರಿ ಸರಿ ಹ ಸರಿ ಆಯ್ತು.